ಹಲೋ
ಆರಾಮಿದಾ
ಅರಾಮಿನವೇ ನೀನು
ನಾನ್್ರ ನಿನ್್ ಏನ್ ಮಾಡಕತೀರಿ
ನಮ ಬೇಬಿಿಗೆ ಊಟ ಮಾಡ್ಸಕ್ ಕುಂತಿದ್ದೇನೆ ಏನ್ ಮಾಡಕ್ೊಂ
ನಾಾನ ಮಾಡ ನಾನು ತಿನ್ನಕೈತೀನಿ
ನಮಗ
ನಿಮ್ಮಗಂಗ ಪಡ
ಯಾವಾಗ
ನಾಳೆ
ನೋಡ
ಏನ್ ಊಟ ಮಾಡಕತ್ತಾನ
ಆಪಲ್ ಪ್ಯೂರಿ
ಹೌದಾ
ಯಸ್
ಏನ್ ಮಾಡಿ ಊಟಕ್ಕೆ
ನಾವು ಬಿಸಿ ರೊಟ್ಟಿ ಹುಳ್ಳಿಕಾಳ ಪಲ್ಯ ಅದೇನಮ್ಮ ಸೌಂಡು ಆತರ ಇದೆ
ಇಲ್ಲಿ ಒಬ್ಬರು ಫೋನ್ ಹಚ್ಚಿದ್ದಾರೆ ಅದಕ್ಕೆ
ಹ ನಿಮ್ಮಮ್ಮಿ ಏನ್ ಮಾಡ್ತಿದಿದ್ದಾರೆ
ನಮ್ಮಮ್ಮಿ ರೊಟ್ಟಿ ಮಾಡ್ತಾ ಇದ್ದಾರೆ ನಿಮ್ಮಮ್ಮಿ
ನಮ್ಮಮ್ಮಿ ರೊಟ್ಟಿ ಆಯ್ತು ಇವಾಗ ಕಸ ಕುಡಸ್ತಿದಾರ
ಹೌದಾ ನಿಮ್ಮ್ ಮನೇಲಿ ಎಲ್ಲಾರು ಆರಾಮದಾರ
ಸೂಪರ್ ನೀವು
ನಾವು ಸೂಪರ್ ನಿಮ್ಮ್ ಯಜಮಾನ್ರು ಚೆನ್ನಾಗಿದಾರ
ಬಂಪರ್
ಪಾಪುಂದು ಊಟ ಆಯ್ತಾ
ಅವನ್ಗೆ ಮಾಡಿಸತಿದೀನಿ ಅಂತ ಅನ್ನೆಲ್ಲ ಬರೀ ಯಾವ ಆರ್ ರೊಟ್ಟಿ ಮಾಡಕ್ ನೋಡ ಎಂಟು ಟೈಮ್ ತಗೊಂಡಿದ್ದಾರೆ ಹ ಅಪ್ಪದಾ ಏನು
ಊಟ ಆಯ್ತಾ
ಮಾಡ್ಬೇಕಮ್ಮ ನಿಮ್ದು
ನಾವು ಊಟ ಮಾಡಲ್ಲ ಮಾವಿನಣಂಡು ತಿನ್ ಿದೀವಲ್ಲ ಅದಕ್ಕೆ ಊಟ ಮಾಡಲ್ಲ
ಏ ಮಾಡಿಮ್ಮಾ ಮತ್ತೆ ಏನಾದ್ರು ಆದ್ರೆ ಏನ್ ಮಾಡ್ತೀರಾ ಊಟನ ಮಾಡ್ಬೇಕು ಹಣ್ಣು ತಿನ್ನಬೇಕು
ನಮ್ಗೆ ಏನು ಆಗಲ್ಲ ಇವತ್ ಯಾಕೋ ಸ್ವಲ್ಪ ಹಸತಿ ಇಲ್ಲ ಅನಸ್ತಿದೆ
ಏ ಮಾಡಿಮ್ಮ ಸ್ವಲ್ಪ ಇವುಡುಗಿ ಏನು
ಪಾಪು ಏನ ಅಂತ ಐತಲ್ಲ
ಅವನಿಗೆ ಮಾವಿನಣ ಬೇಕಂತೆಮ್ಮ
ಹೌದಾ ಕೊಯ್ದ ಕೊಡ್ಬೇಕಿಿಲ್ಲ
ನಮ್ಮ ಮನೇಲಿ ಇಲ್ಲಮ್ಮ ನೀವೇ ಇದ್ದ್ರೆ ಸ್ವಲ್ಪ ಕಳಿಸಿ
ಏನು
ನಿಮ್ಮ ಹತ್ರ ಇದ್ರೆ ಸ್ವಲ್ಪ ಕಳಿಸಿ
ಇದೇ ಆದ್ರೂ ಸ್ವಲ್ಪ ಜಾಸ್ತಿ ಬಿರ್ಸಾಗಐತಿ ಪಾಪು ತಿನ್ನಲ್ಲ ಹ್ಮ
ಪರ್ವಾಗಿಲ್ಲ ಕಣಮ್ಮ
ಪಾಪುಗಿನ ಮಾವಿನಣ್ಣು ತಿನ್ಸ್ಬಾರ್ದು ಆಪಲ್ ತಿನ್ಬೇಕು
ಇಡ್ಲಿ ತಿನ್ಸ್ತನ್ ಕಣಮ್ಮ ಇವನು ತಿಂತಾನೆ ಇಲ್ಲ ಏನು
ಹೌದಾ ಹೊಡದ್ ಬಿಟರು ತಿನ್ಸ್ಬೇಕ
ನೀನಾದ್ರೂ ಬಾರಮ್ಮ ಒಂದೆರಡು ದಿನ
ನಾಳೆ ಬರ್ತಿನ್ ತಗೋ
ಓಕೆಮ್ಮ ಮತ್ತೆ ನಿಮ್ಮಮ್ಮಿ ಏನ್ ಮಾಡ್ತಿದಾರಮ್ಮ
ನಮ್ಮ ಮಮ್ಮಿ ನಮ ಡ್ಯಾಡಿ ಜೊತೆ ಮಾತಾಡ್ತಾ ಇದ್ದಾರ
ಓ ಮೈ ಗಾಡ್ ನಾನು ನಮ್ಮ ಮಮ್ಮಿ ನಮ್ ಡ್ಯಾಡಿ ಹತ್ರ ಹೋಗ್ತೀನಮ್ಮ
ಬರ್ಬಡ
ಅರ್ಜುನ್ ನಮ್ಮ್ ಬೇಬಿನ್ ತಗೋ ನಮ್ಮ್ ಬೇಬಿನ್ ತಗೋ
ಇ ಯತ ಮಾಡ್ತಾರೆ ಮಾಡಿ ಆ ಶುರು ಮಾಡ್ತಾರೆ ಏನೇನ್ ಮಾಡಿರಿ ಊಟ
ಅಯ್ಯೋ ಯಾಕೋ ಪ್ರವೀಣ್ ಆಳ್ತಿದ್ದಾನೆ ಇರಮ್ಮ
ಹಲೋ
ಹಲೋ
ಹೇಳಮ್ಮ
ನೀವೇ ಹೇಳ್ಬೇಕಮ್ಮ
ಹಲೋ
ಹೇಳಮ್ಮ ಬೇಗ ಬೇಗ ಮಾತಾಡು
ಪಾಪಂದು ಊಟ ಆಯ್ತಾ
ನಮ್ಮಪ್ಪ, ಇವಾಗ ಬಂದಿದಾರೆ, ಮಾಡ್ಬೇಕು? .. ಅನನ್ಯ, ಬಂದು ಇದರು. ...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
ಪಾಪುದಾಯಿತು. .. ಬಟ್ಟೆ ಮೇಲೈಕಿಬಿಡು. ...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
ಮತ್ತೆಮ್ಮ? ..
ನೀವೇ, ಎಳ್ಬೇಕಮ್ಮ! ...
ಏನಿಲ್ಲ, ನೋಡಮ್ಮ ನಾನು ಸ್ಟಡಿ ಮಾಡ್ಬೇಕಂತ ತುಂಬಾ? ..
ನಿಮ್ದು ಹೊಲ ಏನ್ ಮಾಡೀರಿ? ..
ನಮು, ಹೊಲ್ಲಾ ಮೆಣ್ಸಿ. ಗಿಡ ಮಾಡಿದ್ದೀವಮ್ಮ ನಿಮ್ದು? ..
ನಮ್ದು ಹತ್ತಿ ಮಾಡಿವಿ. ..
ಅ ಹೇಳ್ತಿದೀನಿ ಅಲ್ಲಮ್ಮ! ನನ್ಗೆ ನರ್ಸಿಂಗ್ ಮಾಡ್ಬೇಕು ಅಂತ ತುಂಬಾ ಅಂದ್ರೆ ತುಂಬಾ ಆಸೆ, ಇತು. ..
ಮತ್ತೆ, ಹೋಗ್ಬೇಕು ಇಲ್ಲೋ. .. ..
ಏನ್, ಮಾಡ್ತಿ ಕಣಮ್ಮ ಮದು? .. ಮದುವೆ ಆಯ್ತು, ಮಗು ಆಯ್ತು ಎಲ್ಲಿ ಓದದು ಹಲೋ. ..
ಎಕ್ಸಾಮ್, ಕಟ್ಬೇಕಾ ಇಲ್ವಾ. ..
ಅದೆಲ್ಲಾ, ಎಕ್ಸಾಮ್ ಕಟ್ಟಿದ್ರೆ! ನಡಿಯಲ್ಲ ಕ್ಲಾಸ್ ಕೇಳಬೇಕು? ..
ಮನೇಲೇ. ..
ಲ್ಯಾಬಿಗು, ಹೇ ಆತರಲ್ಲದು ಕ್ಲಾಸ್ ಕೇಳ್ಬೇಕು ಲ್ಯಾಬಿಗೆ ಹೋಗು? .. ..
ಓದಬೇಕು? ..
ಓದ್ಬೇಕ್ ಅನ್ಕೊಂಡೆ ಯಾಕ ಇಂಟ್ರೆಸ್ಟ್ ಬರ್ಲಿಲ್ಲ ಅವಾಗ ಇವಾಗ ಓದ್ಬೇಕ್ ಅನ್ಸುತ್ತೆ? ..
.. ಹೌದಾ, ಹ್ಮ. .. ಪಾಪು, ಎಲ್ಲಿ ಐತಿ? ..
ನಮ್ಮ, ಮಮ್ಮಿ ಎತ್ಕೊಂದು ಬಾರಾಕಿ, ಹೋಗುವಾಲೇ? ..
ಹೌದಾ, ನಮ್ಗೆ ಮಾಡು, ಬರೋಕೆ. ..
ಹ್ಮ್ಮ್, ನಿಮ್ದು ಮದುವೆ ಯಾವಾಗ? ..
ಹ್ಮ್ಮ್, ನಮ್, ಇನ್ನ, ಒಂದ್ ಇಪ್ಪತ್ತು ವರ್ಷ. .. .. ನೀವು, ಬೆಂಗಳೂರು, ಹೋಗ್ತೀರ? .. ಹಾ. .. ಇವಾಗ, ಆರ್ ನಿಮಿಷ ದಿನ ನಾಲ್ಕ್ ನಿಮಿಷ. ..
ಹೇಳಂಗೆ. ..
ಲೋ, ಎಷ್ಟು ನಿಮಿಷ ಮಾತಾಡ್ಬೇಕು? .. ಹತ್ತು ನಿಮಿಷ. ..
ಬನ್ನಿಮ್ಮ ಊಟ ಮಾಡೋಣ! ಊಟ ಮಾಡೋಣ ಬನ್ನಿಮ್ಮ. ...
ಹ್ಮ್, ಸ್ವಲ್ಪ ಮಾವಿನಣ್ಣು, ತಿಂದು ಬರ್ಬೇಕು! ...
ನಾವು, ಊಟ ಮಾಡ್ತು ನೋಡ ಅಮೋ? ..
ಹ್ಮ್, ಹ್ಮ್. ...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
ಇದು, ಮಾವಿನ ಹಣ್ಣು ಚಲೋನೆ, ಇಲ್ಲಮ್ಮ? ..
ಹೌದಾ. ..
ಹೌದು. ..
ಯಾಕಮ್ಮ! ..
ಜಾಸ್ತಿ, ಬೆರಿ ಸೈಟ್ದು. ..
ಓ, ಮೈ ಗಾಡ್ ಮೆತ್ತಗಿರು ಅಂತ ಹೇಳ್ಬೇಕು ತಾನೆ? ..
ನೀನೇ, ಹೇಳ್ಬೇಕಾಗಿತ್ತು! ..
ಓ ಮೈ ಗಾಡ್ ಮನಲಿ ಉಣಕ್ಕೆ ಮೊಸರ್ ಇಲ್ಲ ಕಾಳ್ ಪಲ್ಯ ಇದೆ ಬೆಳಗ್ಗೆ ಅದು ಏನ್ ಉಣ್ಣದು ಊಟ ಮಾಡ್ಬೇಕು ಏನು
ಖಾರ ಎಣ್ಣೆ ಉಣ್ಬೇಕು
ನಾನ್ ಉಂಡ್ರೆ ಮತ್ತು ಕುಂಡಿ ಉರಿಟ್ಟಿದ್ದೇಮ್ಮಾ ನನ್ಗೆ ಸ್ವಲ್ಪ ಹುಷಾರಿಲ್ಲಾ ಹಾ
ಏನಾಗಿತಮ್ಮ
ಮೂಲವ್ಯಾಧಿ ಆಗ್ಬಿಟ್ಟೈತಮ್ಮ ಹೋಗಿ ಆಪರೇಷನ್ ಮಾಡ್ಸ ಬಂದಿವಿ
ಯಾವಾಗ ಮಾಡ್ಸ ಬಂದಡಮ್ಮ
ಸೋಮವಾರ ಮನಸಿಗೆ ನೆಮ್ಮದಿಯಮ್ಮ ನೀವೇಏನ್ ಬಂದೆ
ಉಕ್ ಬಾ ನೀನು ನನ್ಗೆ ಗೊತ್ತಿರ್ಲಿಲ್ಲ ಇವಾಗ ಗೊತ್ತಾಯ್ತು ಟುಮಾರೋ ಬರ್ತೀಯಾ
ನೋಡೋಣಮ್ಮ ಕಾಯ್ತಾ ಇರ್ತೀನಿ
ಹುಂ ಸರಿ ಓಕೆ
ಮತ್ತೆಮ್ಮ
ಉಕಾ ಹ್ಹ ಹ್ಹಾ ಹ್ಹಾ ಕಾನ್
ಎಲ್ಕ ಮಮ್ಮಿ ನಂಗತಿದ್ದಾರೆ
ಅದು ರೀಲ್ಸ್ ನೋಡ್ಬಿಟ್ಟು ನಗ್ತಾ ಇದಾರೆ
ಹೌದಾ ಎಲ್ಲಿ ನಾವು ಮಾತಾಡೋದ್ ನೋಡಿ ನಗ್ತಿದಾರ ಅನ್ಕೊಂಡೆ
ಹೌದಾ ಇಲ್ಲ ಅದು ಹುಂ ಆ ವಯ್ತ್ನಂದಿನ ರೀಲ್ಸ್ ನೋಡಿ ನಗ್ತಾ ಇದ್ದಾರೆ
ಹೂ ಅವರದಾ
ಹುಂ ಕಪ್ಪೆರಾಯ ಅಂಬಾದು ಊಟ ಆಯಿತು
ಮಾಡತೀನಿ ಬಾರಮ್ಮ ಊಟ ಮಾಡೋಣ
ಆಗ್ಲಿ ಆಗ್ಲಿ
ಬನ್ನಿ ಸ್ವಲ್ಪ ರೊಟ್ಟಿ ಮೊಸರು ಟೇಸ್ಟ್ ನೋಡೋಣ
ನೀವೇ ಟೇಸ್ಟ್ ನೋಡ್ರಮ್ಮ
ಬಿಡಿಮ್ಮ ಒಂದೇ ಅಂದ್ರೆ
ಎಷ್ಟ್ ನಿಮಿಷ ಆಗಿ ಐತಿ
ಎಂಟೂವರೆ ನಿಮಿಷ
ಹಾಗೆ ನೋಡ್ತೀರಮ್ಮ
ಓಕೆಮ್ಮ ನೋಡ್ತೀರ್ತಿನಿ ತಗೋ ಈ್ ಸರಿ ಮಾತಾಡ್ಬೇಕಮ್ಮವು
ಹ ಸರಿ ಓಕೆ ಅಮ್ಮ
ನನ್ಗೆ ಬಾಯಿ ನೋಯುತ್ತೆ
ನಮ್ಗೆನು ಬಾಯಿ ನೋವಲ್ಲ ನಿಮ್ಗೆ ನೋಬೋದು
ಹೌದಾ
ಹಾ ಹೌದು ಮೊಸರು ಇಲ್ಲ
ಇಲ್ಲಮ್ಮಖಾಲಿ
ಬೆಳಿಗ್ಗೆ ಜಿಲ್ಲಾ
ಯಾವ್ದಲ್ಲ
ಇದ್ರೆ ನನಗೂ ಸ್ವಲ್ಪು ಬೇಕಿತ್ತು
ಹಾಯ್ ಬೋಘನ್ಯಾಗ ಹಾಕೆನಿ ನೋಡು ಅನ್ನ ಇಟಗಂಡ್ ಉಣು
ಹೌದಾ
ಹ್ಮ್
ಒಂಬತ್ತೂವರೆ ನಿಮಿಷ
ಹ್ಮ್ ಇನ್ನೊಂದ್ ಟ್ವೆಂಟಿ ಸೆಕೆಂಡ್ಸ್
ನಿಮ್ಮ ಮನೇಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ನಮ್ಮ
ಹ್ಯಾಂಡ್ಸಮಾಗಿದರೆ
ನಾಳೆ ಬರ್ತೀವಿ ಹಣ್ಣು ಜಾಸ್ತಿ ತಗೊಂಡ್ ಬರ್ತೀನಿ
ಹಾ
ನಾಳೆ ನಿನ್ನ ಹತ್ರ ಬರ್ತೀನಿ
ಹತ್ತು ನಿಮಿಷ ಆಗತೆ ಕಟ್ ಮಾಡಮ್ ಏನ್ ಕೇಳ
ಹ್ಮ್ ಕಟ್ ಮಾಡು
ನೀನೆ ಮಾಡ
ನಾ ಮಾಡಕ್ ಬರಲ್ ನೀನೇ ಮಾಡು
ಆ ಕೆಂಪುದ್ ಹೊತ್ತು ಮುಣಗತೈತಿ
ನಾನು ಏನ್ ಲಾಸ್ಟ್ ಪೇಜ್ ಅದು ಹತ್ ಕಟ್ ಮಾಡಿದೆ
ಮನ್ನ ಕಟ್ಟ ಆ ಇಲ್ಲ
ಹ